ಮಾತ್ ಇದು ಚಂದ್ರು ಬಪ್ಪ ಭ ಹಲೋ ಹಲೋ ನಾಯಿಗಳು ಹೆಂಗಗೆ ಬಗಳತಾರ ಹ್ಮ್ ಏನಿಲ್ಲಪ್ಪಊಟಾ
ಊಟ ಆಗಿದ್ ನೋಡ್ರಿ ನಿಮ್ದ
ಏನ್ ಮಾಡ್ರಿ
ಯಗ್ರಸ ಇತ್ತು ನೋಡ್ರಿ ಇವತ್ತಾ
ಮೊಟ್ಟೆ ಎನ ರೀ
ಆ ಆರು
ಹ ಹೆಂಗ ಚೊಲೋ ಮಾಡಿ್ರರಿ
ಹಾ ಸರಿಯಾಗ ಆಾಗಿತ್ರಿ ಒ ಸ್ವಲ್ಪ ಅಷ್ಟೇ
ಹಾ ರೀ
ಹ್ಮ್ ಹ್ಮ್
ಮತ್ತೆ ರಜೆ ಯಾವಾಗದ ರೀ ಎಲ್ಲ ಊಟ ಮಾಡಿದ್ದೇವ್ರೀ ನಾವವು ಜ ಲೇಟ್
ಹೌದೇನ್ರಿ
ಹ
ನಾಳೆಗ್ ಹೋಗಮ್ಮಲ್ರಿ
ಹ್ಮ್ ನಾಳೆ ಹೋಗ್ಕ್್ರೀ ಇಲ್ಲಾ ಹೆಂಗ್ರೀ ಮತ್ ಎಲ್ ಹೋಗ್ಯಾರ ನಾವ್ ಇಬ್ಬರು ಹೋಗಿಿಲ್ಲಂದ್ರ ಹೆಂಗ್ಯ ಹ ರೀ ಸಂಾಯಕಾಲ್ರ ಐದು ಐದು ಪಡ
ಇ ಐದ ಕೊೂಡನ್ ರೀ
ಹ್ಮ್ ಇದನ್ ಬಿಟ್ರೆ ಹೋಗ್ತೀರಿ ಒಸ
ಯಾರು ಆಯ್ತು ಾಯತಾರೆ
ಹ್ಮ್ ಅಲ್ಲಿ ಸಿಕ್ತಲ್ ಬಸ್ ೋಗಲ್ಲಕ್ಕ ನೀವು ಜೋರಿಗಂತ ಜೋರಿಗಂತ ಎಷ್ಟು ಕಿಲೋಮೀಟರ್ ಅವ್ರರಿ
ದೇವ್ರಗ ನೋಡ್ರಿ ಮೂವತ್ತ ಎರಡ್ ಆತದೆ
ನಿಮ್ಗ ಜರಿ ಜೋರ್ಗ ನಿಂತ ನಿಮ್ಮ ಊರಿಗೆ
ನಮ್ಮ ಎರಡೈ ಕಿಮೀಟರ್
ಎಲ್ಲಿಂದ ಎಕಡೆ ಬರ್ತ ನೋಡ್ರಿ
ಹ
ಯಾರ ಯಾವರು ಹಾ ನೋಡನ್ರರಿ
ಕೆರ್ವಿ ಪೊಲೀ ಸ್ಟೇಷನ್
ಹಾ ನೋಡೇನ್ರಿ
ಅದೇ ಮುಂದ ಒಂದು ರೋಡ್ ಆಯ್ತ್ ನೋಡ್ರಿ
ಮುಂದ ಹ ಎರಡ ಐತಿ ಹಾ ಇದ ಅಲ್ರರಿ ಅಂಬೇಡ್ಕರ್ಏ ಹ ಅದ ಐದ ಅಲ್ರಿ
ಅಂಬೇಡಕರ ಸ್ಟ್ಯಾಚುರಿ
ಹಾ ಇಲ್ಲದ್ ಯಾವ್ದ ಕಾಲಯ ಮಂಟಪ ಇದ್ದಂಗ ಅ ನೋಡ್ರಿ ದೊಡ್ಡ್
ಹಾತ
ಹಾ ಅಕಡ ಮುಂದ ಬೈ ಪಾಸ್ ಹೋಗಬೇಕ ಅಂದ್ರ ಅಲ್ಲಿ ಮುಂದ್ ಪೂರ ಜೋರ್ರಿಗೆಗ ನೋಡಿ ಅ ಡಿಪು ಬಲಿ ಇಡೆ ಊ ಕಮಾನಡ
ಏ ಆ ಕಡೆ ಹೂ ಅ್ರ ಆ ಕಡಿಂದ್ರ ಈ ಕಡೆ ಐತಿರಿ ನಮಗೆ ಈ ಕಡೆ ಆಯ ಜಾತ್ರೆ ಬಂದೇನೆ ಯಾವ
ಹಾ ನೋಡ್ರಿ ನೋಡ್ರಿ ನಾವ್ ಅಲ್ಲಿ ಅಲ್ಲಿ ದುಕಾನ ಅದಾರ ಕಗ
ಹಾ ಐದ್ ಜಾಸ್ ತೆ ಈ ಕಡೆ ಲಾಸ್ಟಿಗೆ ಹ್ತದ ನೋಡ್ರ ಆ ಹಾ
ಹಾ
ಮ ಇದುು ತರಗಾರಿ
ಹ್ಮ ದರಗ ಅ ಕಡೆ ಒಳಗ
ಹಾ ಅದೇ ರೋಡಿ ಬಿಟ್ಟು ದ ನಂಬರ್ ಒನ್ ಒನ್
ಹ್ಮ್ ನಿಮ್ಮ ಯಾವ್ರೀ
ಮಾಡ್ರ
ನಾಡ್ರಗೆ ಅವಾ ಅದ ಜವರಿಗೆ ಜವರಿಗೆ ಹತ್ತದಾರ ಮೂರು
ಹಾ ದೇವ್ರಗೆ ಹತದ ರೀ
ಹ್ಮ್ ಹ್ಮ್ ಹ್ಮ್
ಒಂದ ಎರಡ್ ಮೂರ್ ಮನೆ ಬಿಟ್ಟ ಅ್ರೆ ಆಯ್ತ ತಗ್ ಮನೆ ಗ ಕಡ್ಗ ತೋಗ್ ಬಿಿಡ್ತಾರೆ
ಹಾ ರೀ ಹ
ಒಂದ್ೆಡೆ ಅವನ ಕ ಮ ತುವಾಗದೆ
ಹಾ ರ ಹಾ ಹಾ ಹಾ ಅದೇ ನಾಯರ್ ಜನ ರರ್ ಬ್ದ್ರಿ ಸೀಟ್ರ ಸಿವ
ಹೌ ತುಂಬ ಭಾಷ ಕ
ಅಷ್ಟೊ ಬ್ಯಾಡ್ರಿ ಅಷ್ಟೊ ಮ ಲಾಂಗ್ ಆತ್ರಿ
ಹ ಸ
ಹ್ಮ್ ಸಾಯಂಕಾಲ ಸಾಯಂಕಾಲ ರಶೆ ಬರ್ತರಿ ನೀವ್ ಎಟ್ಟೆ ಮಾಡ್ರರು ಅಂದ್ರೆ ಅಲ್ಲಿ ಹೋಗರ್ ಜರ ಸೀಡ್ ಸಿಕ್ತಾ ಇಲ್ಲಿೋಗರ್ ಜರ ಗ ಈವರೆಗೆ ಸಿಗ್ಬಹುದು ಹ್ಮ್ ಮತ್ತ ನಾಡ್ ಹಗೆ ಕ್ಲಾಸ್ ಹೋಗ್ರಿ ಬಿಟ್ಟೋಗ್ರಿ ಹೋಗ ನಂಗೆ
ಅವನ್ ಕ್ಲಾಸ್ ಎಲ್ಲ ಇಷ್ಟ ದಿನ ಕುೂತೀರಿ ಸತ
ಬರಬರ ಅದ ನಿು ಪಯಂಟ್
ಕ ಕನ್ ಕ ಕ
ಮತ್ತೆ ನಿಮ್ ಚಂದ್ರು ಸುದರ್ಶನ ಎಲ್ಲಾ ಇಲ್ಲಿಯಾರ ರೀ
ದರ್ಶನ್ ನಾಯ ಹೊತ ಮರಿ ಹವಂಂತಲ್ಲತ
ಹ್ಮ್ ಅವ್ರ ಹಬ್ಬದ ಹ್ಮ
ಹ್ಮ್
ಹ್ಮ್ ಹ್ಮ್ ಸೂರಜ್ರೀ ಸೂರಜ್ ಅಂತ ಅವಾಗವೇನಲ್ರೀ ಅಬ್ದುಲ್ ರಸಡದಾನ ಏನ್ರಿ
ಬಲಾನಗ ವಿ ಬ
ಅಬ್ ಏನ್ರೀ ಇವ್ ರ ಶಿಕ್ಷಗಿತ್ತ ಪಲ್ನ ಹೋಗನಲ್ರರಿವಾ
ಹ್ಮ
ಆ ಊರ್ ಆಡ್ ಜಲ್ದಿ ಹತದನ್ರರಿ
ಹ ಇಡೆಟ ಪ ನಂತರ ಗುರ್ಮಡ್ ಕಲ್ಸ ಗೌರ್ಮೆಂಟ್ ಕಲ್ದ ಹ ಯಾರ ಅವರ
ಹಾ ರೇ
ಹಾ ಕಂಂತರ್
ಯ ಹಗಿರ್ಬಲ್ರಿ ಬಬ ಹ್ಮ ಆಲ್ಲಿ ಮೂರ ಮಾಲ್ ಮಾಡ್ತಾರ ತೊಗೊಂಡ್ರಿ
ಹಾ
ಆ್ ಚಲ ಆಯ್ತ ಅಬ್ಬವಳ ಕ
ಹ್ಮ್ ಈ ಕಡೆ ಬಾರಿ ಗುರ್ಮಂಡ ಕಾಲಲ್ದ ಭಾರಿ ಆತದ ಮರ
ಕಡೆ ಇಲ್ಲಿ ಶಾಪುರ ಆಯ್ು ಸುರಪುರ ಆಯತು ಯಾದಗಿರಿ ಆಯ್ು ಈ ಕಡೆ ಬಾಳ್ ಮಾಡ್ತಾರ
ಹ್ಮ್ ಇದು ಗುರ್ಬಡ್ ಕಲ್ಯಾಣ ಇವರ ನಮ್ಮ ಪ್ರಿನ್ಸಿಪಾಲ್ ಸರ್ ಇದ್ದರಿ ಟ್ಯೂಷ ಇದಗಾಗ
ಆರು
ಸರ್ ೋರ್ರಿ ಶ ಪಡ್ಕ
ಹ್ಮ್
ಅದು ನಾವ ಏನ್ರಿ ನಮಗ ಒಂದೇ ದಿನ ಕೊಡ್ತಿರಿ
ಹ್ಮ್
ನೀವ್ ಅತ್ ಓದ್ರಿಿಂದ ಗೊತ್ತಿಲ್ಲ
ಹ್ಮ್
ನಾತ್ರ ಸ್ರ ಶೂರ್ತಿಿ ಕಡ್ಲಿ ಬಿಡ್ಲಿ ಹೋಗ್ಬಿಡ್ತಾನ ಅವರು
ಹ್ಮ್ ನೀವು ಪಿ ಯುಸಿನೂ ಇದು ಮಾಡ್ರಿ ಅಂದ್ರೆ ಕಷ್ಟ ಮಲ ಮಾಡಿದರಿ
ಸಮ ಅಷ್ಟ ಮ
ಹೌಬವು ಹ್ಮ್ ಅಲ್ಲ ಹೆಂಗಿದ್ರ ಊಟ ಚಳತ್ರಿ
ನ
ಹ ಏನನ್ತ್ರಿ ಊಟ ಏನ್ ಕೊಡ್ತ
ಅಲ್ಲಿ ದಿನಾರ ರೊಟ್ಟಿ ಕೊಡ್ತ ನಮ್ಮೆ
ರೊಟ್ಟಿ ಮತ್ ಪಲ್ಯ ಸಂಡೆ ಗಂಡ ಏನ್ ಬುಧವಾರಗ ಇದ್ದವ್ರ ಸ್ಪೆಷಲ್ ಇತ್ತ ಏನ್ರಿ
ಹ್ಮ್ ಸಂಡಕ್ಕ ತಂಡಕ್ಕ ಮಂಡರ
ಹಾ ರೀ
ಅದ ಚಿಕ್ಕಣ ಮಾಡ್ಕಲ್್ರೀ
ಹ ಮಾಂಸ ಮಾಡ್ತದಿಲ್ಲನ್ರಿ ಹಣಾರ ಅದೇ ಗುಣ ರ ಮಾಂಸ ಮಾಡ್ಲಾರ್ದ ಇವ್ರ ಏನ್ ಇದು ಮಾಡ್ದಂಗ ಆಗ್ಬೇಕು ಚೊಲೋ ಇಲ್ಲ ಸುಮ್ ಅದೇ ಆ ಅಂಂಡ ಕರಿ ಗಿಂಡಕರ್ ಕೊಟ್ರ ನಾವವು ಹೊಡ್ತ ಪಾರ್ಳ
ಅಂಡಕರಿ ಮಾಡ್ತೀರ ಮಣಂಗಣ ಅವ್ ನಾಲ್ಕೈ ತಿಂತಿದೇವ್ ನೋಡು.
ಹಾ ರೀ ಅವೇ ಗುಣ ರೀ.
ನೋಡ್ರಿ ಏನ್ ಸುಮ್ಮನೆ ಏನು ಸಿಗಲ್ಲ ಬಿಡಲ್ಲ ಕರೆದ ಬೀ ಆಗಲ್ಲ ರಿ
ಸೇ ಅವ್ರಿಗೆ ಮಾಡದಂಗ ಆಗ್ಬೇಕು ನಮ ತಿನ್ನಂಗ ಆಗ್ಬೇಕು ಆಗಲ್ಲ ಮಣ್ಣ.
ಆಗಲ್ಲ
ಅವರು ಮಾಡದೆ ಬ್ಯಾಸ್ರು ಮಾಡಕೊಂಡ ಮಾಡತ್ತಾರ ರಿ ಎಲ್ಲಿ ಚೆಲೋ ಆಗುತ್ತದ. ಮನುಸ್ಕೊಟ್ಟು ಮಾಡು
ಹಾ ಇವತ್ ಜರ ಚೊಲೋ ಆಗ್ಯಾದ್ರಿ. ಮತ್ ನೋಡ್ರಿ
ಅವತ್ತು ಚಲೋ ಆಗ್ಯಾದ್ರಿ ಸುಮ್ಮ್ನೆ ವೇಸ್ಟ್ ಮಾಡ್ಯರ ನೋಡ್ರಿ.
ಮಾಡ್ತಾರ ಪಾರ್ಗಳು ಕೇಳ್ಬೇಕಲ್ರಿ. ಕಡು ಕಡೆ ಎಲ್ಲಾ ಇಬ್ಬರು ಕಾಪರೇಟ್ ಮಾಡ್ಬೇಕ್ರೀ ಎರಡ್ಕ್ ಎಡ್ ಕೈ ತಟ್ರ ಚಪ್ಪಾಳ ಆತದ್ರಿ. ಒಂದ್ಸಲ ಹಳಾಗಬಿಗ ಈಗ ಹಿಂಗ ಮಾಡ್ರ ಅಂದ್ರ ಹ್ಯಾಂಗ್ ಅಡತಾಡ್ರಿ.
ಹೌದೌ.
ಹ್ಮ್ ಹಗೆ ಸಂಬಳಸ ಆಯ್ತು ನಾವೇಲ್ಲಿ ಇನ್ನೊಂದ ಮೂರ್ ವರ್ಷ ಇರ್ತಿ ಹಂಗಿಬ್ ದಬ್ಬಕೂತವ
ಹೌದರಿ
ಹ್ಮ್ ಏನ್ ರೀ ಇ ವೆಜ್ ಮಾಡ್ಯಾರೀ ಪಾಪ ವೆಜ್ ಇದವ್ರಿಗೆ ಫೋರ್ತ್ ಇರ ಅವ ಸಮರ್ಸವಗ ಅವ್ರೆಲ್ಲ ಸಿಕ್ಕಲ್ ನೋಡ್ರಿ.
ಹೌದೇನ್ರೀ.
ಹ್ಮ್ ಅವ್ರ ಸುಮ್ಸ್ ಇಟ್ಕೊಂಡ್ ಹೋದ್ರಿ ಮತ್ ಅವ್ರ ವೆಜ್ ಒಣತ್ತವ ಅದ ಅದ ಖಾಲಿ ಆಯ್ತು ಅಂದ್ರೆ ಏನ್ ಮಾಡ್ಬೇಕ್ ಹೇಳ್ರಿ.
ಹ್ಮ್ ಹ್ಮ್.
ಎಗ್ ರೈಸ್ ತಿಂತೀರಿ.
ಇಲ್ಲೇ ಎಗ್ ರೈಸ್ ಏನೋ ನೋಡ್ ಬಿಟ್ರತ್ರರು
ಹೌದೇನ್ರೀ.
ಹ.
ಮತ್ತ ಮತ್ ನಿಮ್ಮದೆ ಹೇಳ್ಬೇಕ್ರಿ.
ನಮ್ದೇನಲ್ಪಾ ನೀವೇ ಹೇಳ್ಬೇಕಲ್ಲ.
ಹೇ ಸೈಲೆಂಟ್ ಆದಲ್ಲ.
ಹ ನಿಮ್ ಬಲ್ಲಿ ಮೊರಂ ಮಾಡ್ತಾರ ಏನ್ ಇಲ್ರಿ.
ಹಾ ಮಾಡ್ತಾರ.
ಹಾರಿ.
ಮಾಡ್ತಾರೆ ಐದ ದಿನ ಮಾಡ್ತಾರ ನಂಬಲ್ಲಿ.
ಹ್ಮ್ ಅಲೈ ದೇವ್ರು ಗಿಲ್ಯಾ ದೇವರು ಮಾಡತಾರ ಏನ್ ಜೋರ.
ಹ್ಮ್ ಅಲ್ಲೈ ದೇವ್ರು.
ಹ್ಮ್ ಹ್ಮ್ ಹ್ಮ್ ಮತ್ತ ಇದು ಸೂಟಿ ಯಾವ ಯಾವ ಬರ್ತ್ರಿ ಮಂಗಳಾರ ಬರ್ತಿಲ್ರಿ.
ಮಂಗಳವಾರ ಬರಲ್ರೀ ಬುಧವಾರ
ಬುಧವಾರ ಬೆಳಗ್ಗೆ ರಿ
ಆ ಬುಧವಾರ ಬೆಳಗ್ಗೆ ಬಂದು ಬಿಡ್ತೀವಿ.
ಹ್ಮ್ ಬರ್ಬೇಕತ ಜಲ್ದಿ
ಮದ್ಯಾ ಅವ್ ಸರ್
ಹ್ಮ್ ಹ್ಮ್ ಹ್ಮ್ ಆತ ರೆ ಪ್ರವಾಸಕ್ಕೆ ಓಂ ಬರ್ರಿ ರಜೆಗೆ ಸಿಕ್ಕಾ ಮು ಶಾಮ್ ಮು ಮ
ಹಹನ್ಂತ
ಎಲ್ಲಿಗೆ ಹೋಗ್ರಿ ದಾಂಡೆಲ್ಲಿ ಹಂಬ್ರಿ ಏನು ಇಕೊಮ್ರಿ ಗೋಕರ್ಣ ಒಮ ಹಾ ರ
ವಂದಾಲ
ವ ಒಂಡರ್ಲೆಂಡ್ ಸಣ್ಣ ಪರ್ತಾರೀ ಅವ್ ಬ್ಯಾಡ ದಾಂಡೇಲಿ ಗೋವಾ ಇದಕ್ ಇದಕಂಬ್ರೀ ಗೋಕರ್ಣಕಣ
ಹ್ಮ
ಸ್ಕೂಬಾ ಡೈವಿಂಗ್ ಇ ಮಾಡ್ವರ ಮಾಡನ್್ರಿ
ಹ ಸರ್
ಹ್ಮ್ ಏನ ಅರ್ಚ ಏನ ಒಂದ್ ಐ ಸರ್ ಖರ್ಚು ಬರ್ತವ ಏನು ಯಾಕಡೋದ್ರು
ಹ
ಎಕ್ಸ್ಪೀರಿಯನ್ಸ್ ಇದಾರೆ ಆತ್ರಿ ಹೊರಗ್ ನೋಡ್ಕೊಂಡ್ ಬಂದಾಗ ಆತರಿ ಹೊರ್ಗಿಂತ ತು
ಹೌದ ಹೌದು
ಆರು
ಹೌದ ರೀ
ಹ್ಮ್ ಮತ್ ಹೊರಗಂದು ಗೊತ್ತಾಗ್ತರಿ ಸಣ್ಣ ಹೋಗ್ಬೇಕೆ ಇಲ್ಲ
ಸ್ವಲ್ಪ ಮೈಂಡ್ ಫ್ರೆಶ್ ಆಗ್ತದೆ
ಯಾರ
ಮೈಂಡ್ ಭ ಫ್ರೆಶ್ ಆತ ಅಂದರು
ಹಾ ರೀ
ಹ್ಮ
ಅತ್ರ ಇದು ರೀ ಯಾವ ಪರೀಕ್ಷೆ ಹೋಗದೀ
ಇದು ಆರನೇ ತಾರೀಕು ಅವರಿ
ಹ ಆ ಮಧ್ಯಮ ವರ್ಗ ರೀ
ಹಾ ಮತ್ತೆ
ದು ಏಕೆ ಚೊಲೋನ್ ಹೊಸು
ಎಕ್ಕೆ ಮಗ್ಲಡೆ
ಅದೆೇ ಇಲ್ಲ ಹೆಂಗ ಚಲೋ ಬರ್ದರ ಪಾರ್ಂದಂತ
ಪೀ ಚಲ್ಲ ಆ
ಹ್ಮ್ ಹ್ಮ್ ಆಯ್ತ್ ಮಧ್ಯಮ್ರ್ಗ ಚಲೋ ಬರ್ರಿ ಆಯ್ತ ಆಮೇಲ್ ಸೀದ ಎಕ್ಸ್ಟರ್ನಲ್ ಚಲ ಬರ್ರಿ ಸಮಯ ಮುಗತ್ರಿ
ಸಮಾ
ಒಂದ್ ಸರ್ಕನ ಒಂದ್ ಸಮಯ ಮುಗತ್ ನೋಡತ್ರಿಗ ಎರಡ್ ಒಂದ್ ವರ್ಷ ಐತ್ರಿಗ ಒಂದ್
ಹ
ಏಟ್ ಜಲ್ದಿ ಟೈಮ್ ಹೊಲತಾ ನೋಡು ಮತ್ರಿ ಆಯ್ತಾಯ್ತ್ ಚಲೋ ಹೋದ್ರಿ
ಆರ್
ಹ ಎದ್ದು ಹೊಡದ ಬಕ್ಕಲ್ರಿ ನಿದ್ದೆ ಉಡದ್ರಿ ನಿದ್ದೆ ಉಡದ ಜಲ್ದಿ ಹಾಕು
ಹಾಗ್ರೆ
ಹ್ಮ್ ಏನ್ ಮಾಡತ್ಪ್ಪಾ ಹೇಳ್ರಿ
ಹಾ